ಆಮೇಲೆ ನನ್ಗೂ ಗೊತ್ತಾಗ್ತಿತೆ ನೆಮ್ಮದಿಯಾಗಿ ಆಮೇಲೆ ನಾಮ್ಮ ದುಡ್ಡು ದುಡ್ಡು
ನಿಮ್ದ ದುಡ್ ಇವಾಗ ಇವಾಗ ಅದೇ ಇರೋದು ದುಡ್ಡು ಮಾಡ್ಬೇಕ ಅಷ್ಟೇ ದುಡ್ಡು ದುಡ್ಡು ದುಡ್ಡು ಹ
ಮಾತಾಡ್ತಾ ಇರು
ಆ
ಹಾ ಹಾ
ಹ ಇವಳು ಅಂದ್ರೆ ನಾ ಅಂದ್ರೆ ನಂಗೆ ಹೆನ್ ಗೊತ್ತಾ ನನ್ ಹತ್ರ ನಾ ಹತ್ರ ಏನ ಏನೇನು ಐತೆ ಹೆನ್ ಹೆನ್ ಇಲ್ಲ ಅಂಥ ಗೊತ್ತು ಅವ್ಗ
ಹಾ
ನಿ ನಮ್ಮ ಈ ತರ ನಮ್ಮ್ ಮನೆ ಪರಿಸ್ಥಿತಿ ಮತ್ತೆ ತರ ಏನ್ ಅವರು ಅವ್ರ ಹೆಂಗ ಅವ್ರ ಎಲ್ಲ ಅವರು ನಿಚ ಅವರ
ಹಾ
ಹಮ್ಮ ಏನನ್ ಐತಿ ಎಲ್ಲ ಗೊತ್ತ ಆ ಗೊತ್ತಿತ್ಕೊಂಡು ಮತ್ತೆಹ ನಾನ್ ಹ
ಅವ್ರು
ಹಾ
ಫುಲ್ ಸಾಹುಕಾರು
ಹಾ ಸಾವ ಕಾರು ನಮ್ದ ಹೆಂಗಗೆ ಹೆಂಗ್ ನಮ್ ಬಾಳಗ್ಗಳು ಏನೇನು ಎಲ್ಲ ಗೊತ್ತು ಗೊತ್ತತ್ಕೊಂಡು ಅಮ್ಮಗೆ ಎಷ್ಟು ಕೇರ್ ಮಾಡ್ ಲ್ಲ ಅಂದ್ರೆ ಆ ಇದಕ್ಕೆ ನಾನು ಇರೋದ ಇಲ್ಲ ಅಂದ್ರೆ ಸ ಈಗ ಇವ ಆತರ ಏನು ಇಲ್ಲಾಂದಿದೆ ಏನ ಆತ ತಿನ್ಬಿಟ್ಟು ನ ಎಷ್ಟು ಎಷ್ಟು ಖರ್ಚು ಎಷ್ಟು ಒಂದ್ ವರ್ಷ ಆಯ್ತು ಅತ್ತತ್ರ ಒ ಹ ಒಂದ್ ವರ್ಷ ಆ ಆಯ್ತು ಒಂದ್ ವರ್ಷದ ಮೇಲೆ ಒಂದ್ ತಿಂಗ್ಳ ನಾವೈತೆ ಷ್ಟಗ ಎಷ್ಟು ಖರ್ಚು ಮಾಡ್ ಎಷ್ಟು ಖರ್ಚು ಮಾಡಿರಲ್ಲ ನಾನು ಅವಳ್ಕ ಅಂತ ಅಂದಾಜ ಮೇಲೆಡ ಹಾ ಇ ಎನನ
ನಾಲ್ಕು ಸಾವಿರನ
ಆರಾ
ನಾಲ್ಕು
ಒನ್ನೆ ನಾಲ್ಕು ಏನಿಲ್ಲ ಒಂದು ಎರಡುವರೆ ಮೂರ್ ಒಳಗಡೆ
ಹಾ ಹಾ ಹಾ
ನಿನ್ಕ ಎರಡೂುವರೆ ಮೂರ್ ಒಳಗಡೆ ಅಂದ್ರೆ ನೀನ್ ಅರ್ಥ ಮಾಡ್ಕೋ ಯಾರನ್ನ್ರ ಒಂದು ಕಿತ್ತ ಕರ್ಕೊಂಡ್ ಹೋಗಿದ್ರ ಅಂದ್ರೆ ಎರಡ್ ಸಾವಿರ ಆಗಿ ಆತತಾನೆ ಇಲ್ಲಾ ನಮ್ಮಲ್ಲ ಆತರ ಹ ಅವಳ್ಕ ಈತರ ನನ್ತ್ರ ಹೆಂಗಗೆತೈಂತೆ ಎಲ್ಲಾ ಗೊತ್ತು ಆದ್ರೂ ಕೂಡ ನನ್ಗೆ ಇದೇ ಬೇಕು ಇದೇ ಬೇಕು ಅನ್ನಲ್ಲ ಅವು ನಾನ ಏನ್ ಕೊಡ್ಸ್ತೀನೋ ಅದು ನಾನ್ ನಾಗ ನಾನ್ ತಗೋಂದ್ರೆ ಮಾತ್ರ ತಿನ್ನೋದು ಅವಳಷ್ಟ ಮಾಡ ಕಲ್ಲ ಇನ್ನ್ ಬೇಕಾದ ನನ್ಕ್ಕಿಲ್ಲ ಅಂದ್ರೆ ಅವಳೇ ಕೊಡ್ತಾಳೆ ನಾ ಇವಾಗ ಏನ ಇವಾಗ ನಂಗ್ ಜಿಮ್ ಇದಿದ್ದೀರಿಲ್ಲಾ ಜಮ್ ಅವಳೆ ಅವಳಿಂದಾನೇ ಓ್ತರೋದದು ನಾನು ಅವಳೇ ಕೊಟ್ಟಿದ್ದೆ ಹೋಗ್ ನೀವು ಅಂತ ಆ ಜಿಮ್ ಹ ಅದೆೇ ನಾನ ಏನ್ ಏನ್ ಹೋತೀನಿ ಎಲ್ಲಾ ಒಳೆ
ಹ್ಮ
ಒಂದು ಐದ್ ಆರ್ ಸಾವಿರ ಗಂಟ ಕೊಟ್ಟಳೆ
ಎಷ್ಟ ಕೊಟಳ
ಆ
ಎಷ್ಟ ಕೊಟ್ಟಳ
ಒಂದು ಐದಾರ ಸಾವಿರ
ಹ್ಮ್ಮ
ಕೇಳ್ದಾಗ ಕೇಳ್ದಾಗೆಲ್ಲ ಕಾಸುಗ್ಗಳು ನಮ್ಮಂದಂಗ ಇನ್ನ ನಾನೇ ಖರ್ಚು ಮಾಡಿಲ್ಲ ಸ ಹ ಆ ಒಂಥರ ಆದ ಕಾಸರಿ ಬಗ್ ಬಿಡ ಆಯ್ತು ಕಾಸುಗಳು ಅವ್ಳು ಕೇರ್ ಮಾಡೋ ಇದ್ರಾಗ ಅವ ನಮ್ಮನ ನಂಕೆ ಅದೇ ಸಿಬ ಅಂತ ಅದ್ದಿನ ಅದು ಒಂದಿನದಾನೇ ಇಲ್ಲಾಂದ್ರೆ ಇ ಕ ಇ ಬಿಟ್ಟ್ರೆ ಬೇರೆ ಯಾರು ಹ ಇಡ್ದಿರ ನಾನು ಹಡ್ ಬ ಇವ್ಳ ಇಲ್ಲ ಅಂತೀವ ನಮ್ಮಮ್ಮನ ಯಾರು ನಾವು ಬಂದ ಏನ ಹಾಕ್ಬಿಡಿ ನಾನ್ ಶಡಾದ ಹಾಕ್ಬಿಟ್ಟಿ ಯಾರ್ಕನ
ಹ ಕೆಲ್ಸ ಮಾಡ್ಬಾರ್ದ್ ಗುರು ಯಾಕಂದ್ರೆ ನಮಕೂ ಅಕ್ಕ ತಂಗಿ ಅದ
ಅದೇ ಹಂಗನ್ ಹಂಗನ್ಕೊಂಡ ಇದ್ದಿದ್ದಿದ್ದ ಏಳು ಬಂದ್ ಹ ಇವ್ಳು ಬಂದಾಗ ಇವಾಗ ಐೇ ಹೊಲ್ಟೋಗ್ಬಿಡೈತಿ ಇವಳ ಮೇಲೆ ಹೊಟೋಗಿ ಬಿಡೈತೆ ಬೇರೆವ್ರಗು ಯಾರ ಕಮ ಮಾಡಿದ್ರೆ ಇವಳೇ ಇಲ್ಲಾಂದ್ರೆ ನನ್ಯಾರು ಬೇಡ ಅನ್ಸ್ಬಿಡಐತೆ ಇವಾಗ ಮನ್ ಮನ್ ಅದೇ ಇವಾಗ ಮನ್ಸ ಇಲ್ಲ ಯಾರಿಗೂ ಯಾರನುು ಮಾಡೋದು ಬೇಡ ಸುಮ್ಮನೆ ಎಲ್ಲೋ ಚೆನ್ನಾಗಿರಿ ಎಲ್ಲಾರು ಬಂದವ್ರ ಅಂದ್ರೆ ಆಾಯಿ ಬಾಯಿ ಸುಮ್ನೆ ಹೆಂಗಿರಾನ ಅಷ್ಟೆ ಏನೋ ಕ್ಲೋಸ್ ಕ್ಲೋಸ್ ಆಗೋರಾ ನಾವವು ಸುಮ್ನೆ ಏನೋ ಒ ಸ್ವಲ್ಪ ಕ್ಲೋಸ್ ಆಂಗ ಇಲ್ಲಿ ಇಂಟಾಗ್ದಬೇಕು ಮಾಡಿದ್ರೆ ಇವಳನೆೇ ಇಲ್ಲ ಅಂದ್ರೆ ಬ್ಯಾಡ ಅಂದ್ರೆ ಅಷ್ಟೆ ಅಂದ್ರೆ ಇವ್ಳ ಒಕೊಂಡ ಒಳ್ಳೆ ಕತ್ಕೊಂಡ ಒೊಳ್ಳೆ ಇವಳು ಹಂಗ ಹೇಳೋದು ಮಾಡಿದ್ರೆ ನೀನ್ ನಂ ಮಾತ್ರ ಮಾಡ್ಬೇಕು ಇನ್ನು ಯಾರು ಬೇಡ ಹಂಗಂತ ಹಾ ಅದೇ ಅಷ್ಟೇ ನೀ ಮಾಡ್ತೀನ ಒಬಳನ್ ಯಾರು ಬಡ ಮಂದೆಗ ನೆಮದಾಗಿ ಅ್ರೆ ಇದೆ ಬೇಡ ನೆಮದಾಗಿ ದುಡ್ಡು ಮಾಡ ಯಾವ ಮಜ ಅ ರೆ ಸಾಕು ನಐ
ಹ ಯಾವ ಮಾಡ್ರಪ್ಪಾ ಸಾಕಾರ್ ಮಂದಿ
ಹ್ಮ ನಮ್ ಬಾದಿಗೆ ನೋಡಿದ್ರೆ ಏನು ಸಹಿ ಕಾಗೋತಿಯ ಯಾಕೆ ನೀನ್ ನೋಡ್ರೆ ಬಿಸ್ನೆಸ್ ಮ್ಯಾನ್ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ಯಾ
ಲಕ್ಷಿಕ ಲಕ್ಷಿಕೂಪ ತರಣ ಬಿಸನೆಸ್ ಗ
ಓ ಸ್ವಲ್ಪ ದಿನ ವೇಟಟ್ ಮಾಡ್ಬೇಕತು
ವೈಟಟ್ ಮಾಡಿದ್ರ ಬತ್ತೈತೆ
ಹಾ ಅದೇ ವೈಟು ಟೈಮು
ನಡಿಯಲ್ಲ ಈ ಆಮ ಅವ ಹೊತ್ ಬೇಟಾ ಈ ಪಸಾವ ಕಾಚ ಕೊೋ ಆಮನ ಹೊತ ಅವಮ್ಮನ ಅವ್ನ್ ಗಿಡಿ ಟೈಮ್ಗೆ ಹೋಗಬೇಕು ಅವ್್ರ ಹೇಳ ಕೆಲ್ಸ ಮಾಡ್ಬೇಕು ಯಾವಂದ ಮಾಡ್ದಾನ ಯಾವನ ಜಡು ಯಾವಾಗನ ಮಾಡು
ಹಾ
ಹೆಂಗಾನ ಇರುವ.
ಅದಕ್ಕೆ ನಾನು. ಹ ಅಷ್ಟೆ ಇದ್ದೀನಿ ಕೆಲ್ಸ ಕೆಲ್ಸ ನಮ್ಮ್ ಅಣ್ಣನ್ ಗೊತ್ತು. ನಾ ಮಣ್ಣಣ ಇವಾಗಬ್ಬಾ ನಾನ್ ಹೆಂಗ್ ಮೂವತ್ ಸಾವರ ಕೊಡ್ಸ್ತೀನಿ ಅಂತ.
ಆ
ನಾನು ಇಟ್ಕೊಂಡು ಇನ್ನ ಇರ ಕಂಪ್ಟ್ ಮಾಡ್ಕೊಂಡು ನಾನು ತಿಳಿದ್ದೇನೆ. ಹೋಗ್ತೀನಿ ಆಗ ಮೂವತ್ತು ಮೂವತ್ತು. ಮೂವತ್ತು
ಹಾ ಹಾ.
ಕಂಪ್ಯೂಟರ್ ಎಲ್ಲ ಕಲ್ತಿರ್ಬೇಕು
ಹಾ ಹಾ
ಹಾ ನಾನ್ ಇರೋಾಣ ಇವಾಗ ಬಾಳ ಡಿಗ್ರಿ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡು ಅವಾಗ ಮೂವತ್ತು ಮೂವತ್ತೈದು ಸ್ಟಾರ್ಟಿಂಗ್ ಆಗಿ ಕೊಟ್ಟವ್ರನ್್ರ
ಹಾ
ಬರ್ತೀನಿ ಇಲ್ಲಾಂದ್ರೆ ನಿಮ್ದಾಗ ಯಾವ್ದ್ ಬಿಸ್ನೆಸ್ ಮಾಡ್ಕೊಂಡಿಟ್ಟು ಹೋಗರ್ತೀನಿ
ಅದೇ ಮೂವತ್ತೈದ್ ಅಂದ್ರೆ ಹೋಗ್ಬೋದಪ್ಪಾ ಯಾಕಂದ್ರೆ
ಹಾ ಸ್ಟಾರ್ಟಿಂಗ್ಗೆ ಮೂವತ್ ಮೂವತ್ ಕೊಟರು ಪರವಾಗಿಲ್ಲ ನಿಮ್ದೇ ಹೋಗೋದು ಮೂವತ್ ಕೊಟ್ಟುವರ ಅಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಇದ ಎಕ್ಸ್ಪೀರಿಯನ್ಸ್ ಮೇಲೆ ಒಂದ ಇವಾಗ ನಾವ್ಣ ಅಕ ಹೋಗಿದ್ದ್ ಎಷ್ಟಟ್ ನಾವ್ ಅನಕ ಹದ್ಿನೇಳು ಹದ್ಿನೇಳು ಹದ್ಿನಾರು ಸಾವಿರಕ್ಕೆ ಹೋಗಿದ್ದು ಅು ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಟಾ ಇವಂಗ ಎಷ್ಟು ನಲ್ವತ್ತ ಐವತ್ ಬರ್ತತೆ
ಅಷ್ಟೇ
ವರ್ಷ ಆಯ್ತ ಅಷ್ಟೇ
ಹ್ಮ್ ನಮ್ಮರಗ ಬ್ಣ ಕಖಾಲ ನಾಕ್ ಸಾವಿರಕ್ಕೆ ಹೋಗಿದ್ದು ಹ ದಿನ ಐದು್ ವರ್ಷ ಮಾಡುದ್ನು ಕರೆಕ್ ತಿಂಗಳು ಒಂದು ಲಕ್ಷ ಇಾಗ ಎನ್ಕ
ಹಾ ನೋಡ ಆತರ ಹಂಗಿದ್ರೆ ಹೋಗ್ತೀನಿ ನೋಡ್ಕೊಂಡು ಇಲ್ಲಾಂದ್ರೆ ನೆಮದಾಗಿ ಮಾನವಜ
ಆ ಎಷ್ಟ ಏನ್ ಮಾಡ್ರದ ಐ ಟಿ ಅಷ್ಟೇ ಕಂಪ್ಲೇಂಟ್ ಮಾಡದ ಇನ್ನು
ಆಯ್ತಯ
ಐ ಟಿ ಅಷ್ಟೇ ಕಂಪ್ಲೀಟ್ ಮಾಡರೋದು ಬ್ಯಾಂಕ್ ಮ್ಯಾನೇಜರ್ ಒಬ್ಬ ದುಡ್ಡು ಅಕೌಂಟರ್ ಒಂದು್ ಲಕ್ಷ ಹ್ಮ್ ಹದಿನೈದು ವರ್ಷ ಮಾಡೋಣ ಒಂದ ಕಂಪ್ನಿಿನಾಗಾ ಹ
ಸ್ಕಿಲ್ ಇರ್ಬೇಕು ಮತ್ತೆ ಹದಿನೈದು ವರ್ಷಿಂದ ಕಡಿಮೆನಾ ಹೇಳ
ಹ್ಮ ಒಬ್ಬೊಬ್ಬರು ನಾಲ್ಕ್ು ವರ್ಷ ಮೂರ್ ವರ್ಷ ಮಾಡೋದ ಕಷ್ಟ
ಕಷ್ಟ ಐದ್ ವರ್ಷನೇ ಕಷ್ಟ ಯಾರೋ ಒ ಕಮ್ಮನಿ ಕಮ್ಮನಿ ತಗೊಂಡ್ ನಾಕ ಕೈತೆೇನೆ ಅಷ್ಟೆ ಯಾರೋ ಲ್ಡು ಎಲ್ಲಾರೂ ಒಂದು ಒಂದು ಒಂಬತ್ ತಿಂಗಳ ಒಂದ್ ವರ್ಷ ಅಂತವ್ರ ಅದೇ ನಾನ ಅಷ್ಟೇ ಆತರ ಏನಐತ ಅಂದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಎರಡ್ ಬಿಸ್ನೆಸ್ ಐತಿ ಮ ಎರಡ್ ಬಿಸ್ನೆಸ್ ಸಗ ನಮ್ಮ ಮಾವನ ಜೊತೆ ಲಾರಿಗ್ಲೈತ್ ನಮ್ಮ ಒಂದು ಅದೇ ಚೆಲ್ಲಿ ಅಂಸಂಡ ಆಗ್ತಾರಲ್ಲ
ಹ್ಮ ಹಾ
ಹಾ ಅದು ಕೊಟ್ಟ ಹೋಗ್ತೀನಿ ಇಲ್ಲ ಅಂದ್ರೆ ನೆಮದಾಗ ಅಲ್ಲೇ ತೊಡದತ್ರನೆ ಶೆಡ್ಡು ದೊಡ್ಡ್ದಾಗ ಸಿೀಟ್ಟ ಹಾಕೊಂಡು ಹಸುಗ್ಗಳು ಕುರಿಗ್ಲು
ಅಷ್ಟ ಗುರು ಅದ್ರಾಗಐತೆ ದುಡ್ಡು
ಆ
ಅದ್ರಾಗ ಐತೆ ದುಡ್ಡು
ಹ ಆಸುಕಲ್ತಾ ಗ ತಾಪ್ಪ ಇ
ಹ
ಅದೇ ಹಸುಗ್ಲಸ ದೊಡ್ಡ ಶೆಟ್ ಮಾಡ್ಬಿಟ್ಟು ನಿೆಮ್ದ ಅರೆ ಹುಲ್ಲು ಕೊಯ ಮಷೀನು ಆ ಮಷಿನು ಹಲ್ ಕರಿ ಮಿಷೀನು ಎಲ್ಲಾ ತಂಡಿಕೊಂಡು ಒಂದ ಏಳ ಎಂಟುಸು ಇಕ್ಕೊಂಡಿದ್ದೀರಂದ್ರೆ ಎ್ದೇಾಗ ಅದಾಗ ದುಡ್ಡು ಮಾಡ್ಬೋದು ಈ ಕಡೆ ಪುರಿ
ಹೋಗ ಎರಡ್ಸನಾಗೆ ಅನ್ನ ಎರಡ್ ಲೀಟರ್ ಹ ಆದದ್್ಮೂರ್ ಲೀಟರ್ ಆಾಕ್ತಿೀರಿ
ಈ ಕಡೆ ಏನಾನ ಒಂದ್ ಸ್ವಲ್ಪ ಈ ಕಡೆ ಅದೇ ತಿಂಗಳ ಬೆಳೆ ಅದೇ ಕೊತ್ಮಿರಿ ಸೊಪ್ಪು ಇಲ್ಲಾಂದ್ರೆ ಏನೋ ಸೊಪ್ಪು ಗೊಂಡ ಸೊಪ್ಪು ಏನೋ ಒಂದ್ ಹಾಕೊಂಡು
ಹಾ
ಈ ಕಡೆ ಹ ಇದು ಆ ಕಡೆ ಮಾಡ್ಕೋಬೇಕು ನೋಡಿ ಈ ಕಡೆ ತೋಟ ತಿಂ್ಗಳು ಬೆಳೆ ಇಲ್ಲ ಒಂದವರ್ ತಿಂಗ್ಳ ಬೆಳೆ ಆಗ್ತ ಈ ಕಡೆ ಅಷ್ಟು ಗ್ಲೋ ಆಗ್ತತೆ ಹಂಗ ಮಾಡೋಣ ಅಂತ ಒನ್್ ಪ್ಲಾನ್
ಹಾ
ದಾವಂಗ್ ಮಾಡ್ಕೊಂಡ ಸೀಟಿಗ್ ಹಾಕೊಂಡ್ಮ್ಮ ಇನ್ನೇ ನೀನ್ೊಂದ್ ವರ್ಷ ಮನೆ ಕಟ್ಟ್ರ ಸ್ಟಾರ್ಟ್ ಮಾಡ್ತೀರಿ
ನಾವು ಅಷ್ಟೇ ಇನ್ನೊಂದು ವರ್ಷ ಇನ್ನೊಂದ್ ಎರಡ್ ವರ್ಷ ನಾವವು ಸ್ಟಾರ್ಟ್ ಮಾಡ್ಬೇಕು
ಯುಗಾದಿ ಬಂದೈತಂದ್ರೆ ಪಾಯಕ ಹಿಡಿತರಿ
ಹಾ
ಯಾವದೋ ಒಂದ್ ಎರಡು ಫ್ಲೋರ್ ಇಟ್ಟ ಬಿಟ್ಟು ಇನ್ನ ಅಕಸ್ಮಾತ್ ಏನರ ನಾನು ಇನ್ನ ಅಕಸ್ಮಾತ್ ಅವಳ ಏನ ನಮ್ಮ ಮದ್ವೆ ಆಕ್ಬೇಕು ಅಂತಿದ್ರೆ? ನಾನ್ ಹಿಂಗೆ ಹೇಳಿದರೆ ಕೊಡ್ತಾರ ಅವರ ಅಪ್ಪನ ಅವರ ಅಮ್ಮ ನೋ ಹೋಗ್ತಾರ?
ಹಾಯ್ ಯಾರ ಇವನು ಅಪಡಿಕೆ ಲೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೇ ಒಪ್ಪಲ್ಲ ಯಾರುನ ಲೈ ಎಪ್ಪಾ?
ಆ ಹಾ
ನಂಬಲೋಕೇ ಹಂಗ್ ನಮ್ಮ ಮಾವನ ಅಂತಾವನ ಹೇಣ ಕೇಳ ನೋಡ್ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ.
ವಾ ಹಾ ನಮಗ ಇಲ್ಲಿಗೆ ಬಂತ್ ಅದ ಎಲ್ಲಾ? ಪಾರ್ಕಲ್ಲಿ ನಿಂತ ಕುಂತಿರ್ತಾರ? ಹಾ ಏನು ಏನ? ಏನ ಅಣ್ಣನಾ? ತಿಂಕ್ಸು ಡಬ್ಬಿ ಮಾಡಿದರ ಅಲ್ಲಾ ರಾಡಿ ಹತ್ತಿಲ್ಲ ಏನರ ಆಗ್ಬಿಟೈತಾ?
ಏನ್ ನೀ ಇನಿಲ್ ಮುಂದೆ ಆಗ್ಬಿಟ್ಟಿಲ್ಲ?
ಹು ಮತ್ತ ಚೆನ್ನಾಗಿಲ್ಲ ನೋಡಕ್ಕ?
ಬೆಂಕಿ ಅವನ ಲೇ?
ನಿನಗ ಓ ಆಗಿತಿ ತೇರಿ ಮ್ಯಾಗಿ ಅವರ
ಯಾಕ್ ಶಾ ಏನ್ ಶಾಕ್ ಗೊತ್ತಾ?
ಏನ್?
ಅದೇನಂತ ಕೂಡ ಗೊತ್ತ ಆಯತ್ತ ಇಲ್ಲ ನಂಕೂ ಇವಾಗ ರಿಜೆಕ್ಟ್ ಮಾಡಕ್ ಏನರ ಒಂದ ಇದಿರ್ಬೇಕಲ್ಲಾ?
ಕೊಟ್ಟಿದ ಅಲ್ಲಾ ಹ ಹಾ ಹಾ
ಏನು ಇಲ್ಲ ಹೆಂಗ ರೆಜೇಟ್ ಮಾಡದಾ ನಂಗೂ ಗೊತ್ತ ಆಗ್ತಾ ಇಲ್ಲ. ಆಮೇಲೆ ಅಯ್ಯಣಕ ಅದು ಒಂದ್ ಹುಡುಗಿ ಸಿಕ್ತು ತಿರ್ಗಾ.
ಹಾ
ಆ ಹುಡಗಿಕ್ಕೆ ಇವಾಗ ಎರಡು ಲಕ್ಷ? ಆ ಹುಡುಗಿಗೆ ಇವಾಗ ಎರಡ್ ಲಕ್ಷ ಸ್ಯಾಲರಿ ಇಬ್ರುದು ಒಂದೇ ಕಂಪ್ನಿನೇ ಅಂದ್ರೆ ಕೆಲಸಾ ಒಂ ಒಂದೇ ಕಂಪ್ನಿನೀ ಬೇರೆ ಬೇರೆ ಅಷ್ಟೇ.
ಹ ಮತ್ತ ಇನ್ನೇನ ಇಬ್ರಕೂ ನಾಲ್ಕ್ ಲಕ್ಷ ನೆಮ್ಮದಿಯಾಗಿ ಆವ ಮನೇಲಿ ಇರ್ಬೋದು. ಎಲ್ಲಾ ಸೇರಸಿ ಒಂದ ಹೆಸರ ಇಡಕ್ಕ ಆಗಲಿಲ್ಲ ಹಾ ನಾಲ್ಕುವರೆ ಲಕ್ಷ ಆ ಆ ಅವ್ವರ ಐವತ್ ಸಾವಿರ ಖರ್ಚು ಮಾಡ್ಕೊಂಡ್ರಿ ಏನೋ?
ಹಾ
ಏನ್ ನಾಲ್ಕ ಲಕ್ಷ ಎತ್ತಡ್ರಿ ಹೆಂಗೆ ನೆಮ್ಮದಿಯಾಗಿ ಬಿಂದಾಸ್ ಅಲ್ಲಾ?
ಬಂದಾಸ್ ಎಂತಿ ಎದಕ್ಕ ಲೇ?
ಏನ್ ಕೆಲಸಾ ಮಾಡದು ಹೆಣ್ಣು? ಹಾ ಮತ್ತ ನಿಂದ ಏನ್ ಲೇ ತೋ
ಕಮ್ಮಿ ದುಡ್ಡಾ?
ಹಾ ಹೇಳ ಚೇರ್ ಗಳ ಹಾಕ್ ಅಲ್ಲಿ.
ಹಾ
ಅದೇ ನಾ? ಏನನ್ ಇರ್ಬೇಕ ತಾನೆ ಮದವೆ ಆಗಕನೂ ತೋಮ್ಬರು ನಾನೇ ಎಕ್ಸ್ಟ್ರಾ ಹೋಗಿ ಹಾ ಮದುವೆ ಆಗ ಆ ಎಷ್ಟ ಆಗೈತೆ?